ಹ್ಮ್ ದೊಡ್ಡದಪ್ಪಾ
ಆರಾಮ
ಆರಾಮಪ್ಪ ನೀ
ರಾಮ ರಾಮ ಊಟ
ಏನ್ ನಡ್ಸಿರಿ ನೀವ್ ಏನ್ ನಡ್ಸಿರಿ
ಏನಲ್ಲಪ್ಪ ಮ್ಯನ್ುವಲ್ ಬರಯದಿತ್ತು ಮ್ಯಾನ್ಯುವಲ್ ಬರಕತ್ತಿದ್ದ ಮ್ಯನ್ಯಲ್ ಬರದಿತ್ತು ಇ ಮ್ಯಾನ್ುವಲ್ ಬರ ಆಕತಿದ್ದ
ಹತವಾ
ನ ಇಲ್ಲಿ ಹೋ ಮಾರ ನಾ ನ ಒಂದ ಎರಡು ತಾಸ ಆಗುತ್ತಾ ಹಾ
ಈಗ ಅರ್ಧ ಆಯ್ತನಾ
ಚಿತ್ರತ್ ಬು ಬಾಳ
ಹ್ಮ್
ಹೌ ಸಾನು ಸಾನು ಉಳಾದಾವ ಸಾನು ಸಾನು ಉಳಾದಾವ
ಈಕ್ಕ ದೊಡ್ಡವದು ಹಾಗ್ಯವನಂದ್ರು
ಹ್ಮ್ ಸಣ್ಣದ ತೆಗಿಬೇಕ ಹೇಳಲ್ಲ ನಾಗಲ್ಯಂಡ್ ಅದ್ರ ಒಂದ ಎ ನಾಲ್ಕಿನ ಹ ತಗ್ ಚಿತ್ರ ತಗದು ಅದ್ರ ಪಾಠ ಗುರುತ ಹತ್ತಲ್ಲಾ
ಹ್ಮ್
ಅದೇ ಸ್ವಲ್ಪ ಲೇಟ್ ಆಗುತ್ತಾ
ಹ್ಮ ಅಂದಾಳ ಹ
ನಿಂದ ಕಾಲೇಜು
ನಮಂದಪ್ಪಾ ಇದು ಶ್ರೀಗುರುಿದ್ಯಾ ನಾ ಇದು ಇದು ತರ್ವಾಡನ ಇದು ಕೃಷಿ ಕೃಷಿ ವಿಶ್ವಿದ್ಯಾಲಯ
ಹ್ಮ್ ಹ್ಮ್ ನರು ಖುಷಿ
ಹ್ಞೂ ಹಂಗೆ ನಡ್ದ ಸಿಲಬಸ್ ಸ್ಟಡಿ ಹಂಗೆ ನಡ್ದದ
ಸರಿಾಗಿ ನಡದಪ್ಪ ಯಾವ ಸ್ಪರ್ಧಾತ್ಮಕ ಪರೀಕ್ಷೆ ಬರಲತ್ತ ಈಗ ಏ ಏನಲ್ಪಾ ಏನಲ್ಪಾ ನಿಮ್ಮ ಹಿಂದೆ ಎಲ್ಲ
ಅಲ್ಲ ಜೋರ ಐತ್ ಬಿು
ಯಾವದ ಇ ಸ್ಪರ್ಧಾತ್ಮಕ ಪರೀಕ್ಷ ಹ
ನಾವು ಚಲೋ ಮಾಡಿಲ್ಲ ಇನ್ನುೂ ಚಲೋ ಮಾಡ್ಬೇಕು ಇನ್ ಚಲೋ ಮಾಡ್ಬೇಕೆ ಇನ್ನು ಆಯಾಸಕ್ ಹೋದಾಮದ ನಾನು ಹಾ ಇದು ಪೇ ಸಿಿಗೆ ಗೋದ ಅದ ರೀ
ಹ್ಮ್ ಹ್ಮ್ ಹ್ಮ್ ಸೆಕಂಡ್ ಇಯರ್ ಚೋಣ ಅಂತೀನ್ಿಸ ನಾ ನೀ ಮಳಿ
ಹಾ ಅವದ ಮರಳಿ ನಮ್ಮಲ್ಲಿ ಒಬ್ಬ ಮರಳಿ ಅದಾನ ಬಸವರಾಜ್ ಮರಳಿ ಅತ್ತಂದ
ಅದೇ ನಮ್ಮ ಅದೇ ಹ ಚಲೋ ಮಾಡಮ್ರಿ
ಹ್ಮ್ ಅವು ಫುಲ್ ಓದಕತ್ ಬಿಟಾರ ಈಗ್ ಯು ಪಿ ಏ ಸ್ಸಿ ಗ್ ಅವ ಅವ ನನಗ್ ನೋಡಿ ಇನ್ಸ್ಪಿರೇಷನ್ ಆಗ್ಯಾರ್
ಖರೆ ಅದಾ ಖರೆ ಅದಾ ಮಾತು.
ಅವ ಇನ್ಸ್ಪಿರೇಷನ್ ನನಗ ಈಗ. ಹಾಂ
ಮರಳಿ ಸಾಹಬೇ ಇನ್ಸ್ಪಿರೇಷನ್ ಅಪ್ಪಾ ನಮ್ಗೆಲ್ಲ ಈಗ ಮರಳಿ ಸಾಹಬೇ ಇನ್ಸ್ಪಿರೇಷನ್ ನಮ್ದ ಈಗ.
ಅಲ್ಲೂ ಅದಾನ್ ಮರಳ ಒಬ್ಬವ್ ಅವ ಅವ್ನ ಹೆಸರಿ ಏನ್ ಮರಳಿ
ಅವನ್ ಹೆಸರ ಇದು ಇದು ಮಲ್ಲಿಕಾರ್ಜುನ್ ಮರಳಿ ಅವ.
ಮಲ್ಲಿಕಾರ್ಜುನ ಇಲ್ಲಿ ನಮ್ಮಲ್ಲಿ ಬಸವರಾಜ್ ಮರಳಿ ಅದಾನ್.
ಏ ಯಪ್ಪಾ ಅವ್ನ ಹೆಸರ ಭಾಳ ಕೇಳಿನೋ ಮರಳಿ. ಏ ಹುಷಾರ ಹರಾ ಭಾಳ ಹ್ಮ್ ಎಲ್ಲ ಯು ಪಿ ಎಸ್ಸಿ. ಯು ಪಿ ಎಸ್ಸಿ ತಲಿಯಪ್ಪ ಅವ್ರು ಏಲ್ಲಾ
ಹ್ಮ್ ವಟ್ಟ ಯಾವಾಗ್ ನೋಡ್ತಿ ನೋಡು ಲೈಬ್ರರ್ಯಾಗ್ ಇರ್ತಾನ ನಮ್ ಲೈಬ್ರೆರಿ ಒಂದ ಚಲೋ ಅದಾ. ಒಂದ್ ಇಪ್ಪತ್ ಸಾವಿರ ಬುಕ್ ಅದಾವ ಹ್ಮ್.
ಅದ್ರೀ ಏನ್ ಮಾಡ್ತಪ್ಪ ಮನ್ಯ ಏನೋ ಹುಳಗೋಳ ಹಾವ ಮತ್ತ ಚೇಳ ಬಂದದ ಅಂತಲ್ಲ ಒಳಗೆ
ಹ್ಮ್ ಹೌದು ಎನ್ ಎಸ್ ಎಸ್ ವರ್ಕ್ ಮಾಡಕತ್ತಿದ್ದೀವಿ.
ಹಾ
ಎನ್ ಎಸ್ ಎಸ್ ವರ್ಕ್ ಮಾಡುತ್ ಮುಂದ ಒಮ್ಮೆ ಹಾವ ಬಂದ್ಬಿಡ್ತು. ಅದೇ ವರ್ಕ್ ಕೆಲಸ ಹಚ್ಚ್ತಾರ್ ನಮ್ಗ ವಾರಕ್ಕೊಮ್ಮೆ ಎನ್ ಎಸ್ ಎಸ್ ಕ್ಲಾಸ್ ಇರುತ್ತ ಅವಾಗ ಕೆಲ್ಸ ಮಾಡೊತ್ ಮುಂದ್ ಒಂದ್ ಹಾವ ಬಂದ್ಬಿಡ್ತಪ್ಪ. ಕೆಲ್ಸಾ ಮಾಡಾಕತ್ತಿದ್ರ ನಮ್ಮ ಹಡುಗುರು
ಹ್ಮ್
ಅವ್ರ ಕೆಲ್ಸ ಮಾಡೊತ್
ಹ್ಮ್ ಹ್ಮ್
ಮುಂದ ಹಾವ ಬಂಡ್ಬಿಡ್ತ ಮೇಡಮ್ಗ ಹೇಳಿದ್ವಿ ಮೇಡಂ ಆತ್ ತೊಗೊರಿ ಹೋಗ್ರಿ ಸುಮ್ಮ್ನೆ ಬಂದ್ಬಿಟ್ಟೆವ ಹ್ಮ್ ಮತ್ತಲ್ಲ ನಾವ ಜೀವ ಹೋದ್ರ ಅಕಿನ್ ಮ್ಯಾಗ್ ಬರ್ತ್ತಲ್ ವಾರ್ಡನ್ ಮ್ಯಾಗ.
ಮತ್ ಅದಿಕೆ ಹೋಲ್ ಬಿಡಪ್ಪಾ ಎಲ್ಲ ಅಟೆಂಡೆನ್ಸ್ ಕೊಟ್ಟ ಪಟ್ಟಣ ಕಳ್ಸಮ ಅಂತ್ ಖಲ್ಸ್ಯಾಳ್ ಏನೋ
ಹ್ಮ್ ಕಾಲೇಜ್ ಚಲೋದರೋ ನಮ್ದ ನಮ್ ಕಾಲೇಜ್ ಭಾರಿ ಅದಾ. ಎಲ್ಲ ಸರ್ಗಳು ಒಬ್ಬೊಬ್ರು ಮುತ್ತಿ ಮುತ್ತ ಮುತ್ತ ಹ್ಮ್ ಮುತ್ತ ಆದಾರೂ ಮುತ್ತಿನಂಗ
ಹಾ ಹ್ಮ ಮತ್ ಪಡ್ಕೊ ಬಂದಿರಿ ಚಲೋ
ಬಾರಿ ಅದಾರ ಒಬ್ಬೊಬ್ರು ಸರ್ ಹಂಗ ಫುಲ್ ಹಚ್ಕೊತಾನ ಹಚ್ಕೊಂಡ ಮಾತಾಡ್ತಾರೂ. ಇಂಟ್ರ ಇಂಟ್ರನಲ್ಲಿ ಕೇಳಿಕ ನೋಡ್ತಾರ ನಮಗೆಲ್ಲ. ಇಂಟರ್ನಲ್ ಎಲ್ಲ ಕೇಳ್ಕೊಂಡ ಇಡ್ತಾರಪ್ಪ ನಮ್ಗ
ಎಲ್ಲಾ ಮತ್ತತ್ ಕಾಲೇಜ್ ಚಲೋದಪ್ಪ ಬಾಳ ಅಲ್ಯುಮಿನಿ ಎಲ್ಲಾ ಬಾಳ ಮಂದಿ ಎಲ್ಲ ಎಲ್ಲ ಕಡೆ ಎಲ್ಲ ಕಡೆ ನಿಮ್ಮ್ವರ ಯಾರ
ಇಪ್ಪತ್ತದು ವರ್ಷ ಆಯ್ತು ಮಾಡಿ ಕಾಲೇಜ್ ಸ್ಟಾರ್ಟ್ ಆಗಿ ಮಣಿ ಸಿಲ್ರ್ ಜಿಬ್ಲಿ ಫಂಕ್ಷನ್ ಮಾಡಿದ್ರಪ್ಪ ಆಿಲ್ಲ ನಾವ್ ಅಲ್ಲಿ ಜೆರಪ್ಪಪ್ ಹಕ್ತವ್ರ್ಷ ಒ್ ಹದಿನೈದರಾಕ್ ಜರಪ್ಪಪ್
ಹತ್ತ ಹದನೇದು
ಹ್ಮ್ ಅಯ ಸಾವವಾಗಿಲ್ಲ ನಮ್ಮಲ್ಲಿ
ಐ ಎಸ್ ಆಗಿಲ್ಲ ಐ ಪಿ ಎಸ್ ಐ ಪಿ ಎಸ್ ಅಲ್ಲಿಲ್ಲ
ಹಲ್ಲ ಮೊನ್ನೆ ಸಿಲ್ವರ್ ಜುಬ್ಲ್ ಫಂಕ್ಷನ್ ನಡೆಸಿದ್ರಪ್ಪ ಇಪ್ಪತ್ತೈದು ವರ್ಷದ
ಹ್ಮ್
ಅದು ಫಂಕ್ಷನ್ ಎರಡು ದಿವಸ ಫಂಕ್ಷನ್ ನಡಸಿದ್ರು ಅವಾಗ ಇಪ್ಪತ್ತೈದು ಬ್ಯಾಚ್ ದವ್ರು ಎಲ್ಲಾರು ಬಂದಿದ್ರು
ಹಾ
ರ ಒಂದನೇ ಬ್ಯಾಚ ಎರಡ್ನೇ ಬ್ಯಾಚ ಮೂರನೇ ಬ್ಯಾಚ ನಾಕನೇ ಬ್ಯಾಚ ಐದನೇ ಬ್ಯಾಚ್ದಾಗ ಕಲ್ತಾವ್ರ ನಮ್ಮಲ್ಲಿ ಸರ್ಗ ಯ್ಯಾರು ಒಬ್ಬರಾ
ಫಸ್ಟ್ ಬ್ಯಾಚ್ ಸಿದ್ದರಾಮ್ ಸವರೇ ನಿಂಬಲ್ಲಿ ಇದಾಗಿರಲ್ಲ ಓಪನ್
ಹಾ
ಫಸ್ಟ್ ಫಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಬಿಗಂಬೇರಗುಡಿ ಅಂತ
ಅಷ್ಟೇ ಯಾರು ಕಲ್ತಾರಲ್ಲ ಇ ಅಚ್ಚೆನು ಅವ್ರ ಕಂಟಿನ್ಯೂ ಅಲ್ಲ ಎ ಪ್ರೊಫೆಸರ್ ಆಗಿಬಿಟ್ಟಾರ
ಹ್ಮ್
ನಮ್ಮ ಕಾಲೇಜ್ ಆಗಿದ್ರು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅವರು ಎಲ್ಲ ಪರಿಚಯ ಮಾಡಿಸಿದ್ರು
ಹ್ಮ್.
ಎರಡ್ ದಿವಸ್ ಫಂಕ್ಷನ್ ಚಲೋ ಮಾಡಿದ್ರು ಊಟಕ್ಕೂ ಬಾರಿ ಕೊಟ್ಟಿದ್ರು. ಊಟುಕೂ. ಹ್ಮ್ ಊಟಕ್ ನಾವ ನೆಡಾಕ್ ನಿಂತೀದಿವಿ ನಾವ ತಿಂದಿದಿವಿ ಅರ್ಧುಕರ್ಧಾ.
ಹ್ಮ.
ಚಲೋ ಆಯ್ತು ಊಟದ್ದೆಲ್ಲ.
ಹ ಎನ್ ಎಸ್ ಎಸ್ ಕ್ಯಾಂಪ್ ಹೊಗಿದಾರ ಎಲ್ಲ ಫಸ್ಟ್ ಇಯರ್ಗೆ.
ಹ ಹೋದ್ವಾರು ಮನ್ನೆ ಹೋಗಿದ್ವಿ ಒಂದ್ ವಾರ ಹೋಗಿದ್
ಎಲ್ಲಿ ಬಂಡೆ ಬೊಮ್ಮ ಮಳಗೆ.
ಹಾ ಬಂಡೆ ಬೊಮ್ಮಾಳ ಇಲ್ ಅಣ್ಣ ಎಲ್ಲ ಗೊತ್ತಲ್ ನಿನಗ ಧಾರ್ವಾಡ್.
ಮ ಎಲ್ಲಾಸ್. ಅಲ್ಲ ನಿಮ್ ಸಾಮಾಜಿಕ ಜಾಲತಾಣ ಬಾಳ್ ಬಿಡ್ತಿರಪ್ಪಾ ಶೌರ್ಯ ಒಂದ ಇದು ತೆಗ್ದಿರಲ್ಲಾ ಖಾತಾ.
ಹ್ಮ್ ಶೌರ್ಯ ಜಿಲ್ಲ ಭಾಗವತಾನ ಬಾಗು ಪಾಟ್ಟಿಲ್ಲ ಬರೀ ಎಡಿಟರ.
ಹ ಇಲ್ಲ ನಿಮ್ ಸಾಮಾಜಿಕ ಜಾಲತಾಣಾಗ ನೋಡ್ತಿನಿ ಪಾ ಎಲ್ಲಾ ರೀಲ್ಸ್ ಎಲ್ಲದಕ್ಕೂ ಮಾಡ್ತೀರಿ.
ಅದ ಅವ ಬಾಬು ಪಾಟೀಲ್ ಅದ ಮಾಡ್ತಾನು ಯಾವತ್ತು ಕರೆನೆ ಹೆಳ್ತಾನವ ಸುಳ್ತ್ರು ಹೇಳಲ್ಲ.
ಆ ಬರರದನ್ ಮನ್ಸಿ ಅವಬ ಅವ ಮಾಡ್ತನ್
ಹ್ಮ್ ಹ್ಮ್ ಮಾಡ್ ಮಾಡಿ ಗೊತ್ತತ ನಾಲ್ಕ್ ಮಂದಿ ಗೊತ್ತ ಬಲ್ಪ ದ ಮಾಡ್ತಾರಂತ.
ಹೋಗಿ ಎನ್ ಎಸ್ ಎಸ್ ಕಂಪ್ನಿ ಒಂದೆ ದಿವಸ್ ಲೇಟಾಗಿದಿವಿ.
ಹಾ.
ಹೇಳ್ಕತೀವಿ ನಮ್ದು ಈ ನಾಲ್ಟೀಮ್ ಮಾಡಿದ್ರಪ್ಪಾ.
ನಾಲ್ಕ ಟೀಮು.
ಒಂದ್ ಡಿ ಕೃಷ್ಣ ಒಂದ್ ಟಿಮಿ ಕಾವೇರಿ.
ಹನ್ಸುಲೆಟ್ರು
ಹ್ಮ್ ಹೆಸರಿಟ್ಟಿದ್ರೆ ನದಿಗೂಳ್ ಹೆಸರಿಟ್ಟಿದೀವಿ ಘಟಪ್ ಪ್ರಭಾ ಮಲಪ್ರಭಾ ತಂದ.
ಗಟಪ್ರಭ ಮಲಪ್ರಭ.
ಕೃಷ್ಣ ಕಾವೇರಿ.
ತುಂಗಭದ್ರಾ.
ಹ ಒಟ್ಟ ಆರ್ ಹೆಸರ್ ಇಟ್ಟಿದೀವಿ.
ಹ್ಮ್.
ಲಾಸ್ಟಿಗ್ ಒಂದು ಗೋದಾವರಿ ಒಂದ್ ಇಟ್ಟಿದೀವಿ.
ಹ್ಮ
ಆರ್ ಎಸ್ ತರ ಪ್ರತಿ ಟೀಮಿಗೆ ಒಂದೊಂದು ಇಟ್ಟಿಟ್ಟ ಕೆಲಸ ಮಾಡೊದಿರುತ್ತ.
ಹ್ಮ್
ಆ ಟೀಮ್ ನಮ್ದು ಒಂದೇ ದಿವ್ಸು ಅಡುಗೆ ಮಾಡೊದಿತ್ತು. ಐದ್ ಜನ ಹುಡ್ಗಿಯಾರ ಐದ್ ಜನ ಹುಡುಗರ ಇದ್ದೀವಿ. ನಮ್ಗರಿ ಅಡಿಗ್ ಗೊತ್ತಿಲ್ಲ
ಅಡ್ಗಿ ಮಾಡಿದ್ರ
ಹ್ಮ್ ಆವ್ರೆ ಹುಡುಗಿಯರ್ ಮಾಡಿದ್ರ ನಾವ್ ಸುಮ್ ಅವರಾಗ ನೋಡ್ಕೋತ ನಿಂತ್ ಬಿಟ್ಟಿದ್ದು ಮಾಡೊದ
ಚಲೊ ಆಗಿತ್ ಅಡಿಗೆ ಪಲಾವ್ ಮಾಡಿದ ಆಲು
ಅನ್ನ ಅನ್ನ ಮಾಡ್ರಿ
ಆಲೂಬ
ಕರೆ ಮಾತ್ ಅದೇ ಪಡ್ತಾ ಹ್ಮ
ಅದ್ನ್ ತಿಂದಿವಿ ಅವತ್ತು ಬಾರಿ ತಿಂದಿವಿ ಡ್ಯಾನ್ಸ್ ಎಲ್ಲ ಡಿಜೆ ಪಾಜೆ ಹಚ್ಚಿದಿವಿ ಡಾನ್ಸ್ ಮಾಡಿದೀವಿ ಅನ್ನೊಂದ್ ಆಟರ್ ಮಠ ಮತ್ತ ಅಂಗಟ ಹಂಗ ತಿರ್ಗಾಡಿ ತಿರ್ಗಾಡಿದೀವಿ ಅಲ್ಲೇ ಹೊರಗ ಕ್ಯಾಂಪಸ್ದಾಗ
ಹ್ಮ
ಮೂರ ಆರ್ ದಿವ್ಸ ಅಲ್ಲಿ ಚಲೋಯ್ತ್ ಸ್ಕೂಲ್ಲ್ಲ ಒಂದಿಬ್ರು ಹುಡುಗರು ಪರಿಚಯಗಿದ್ರು ಅಲ್ಲೇದವರು. ಸಣ್ಣ ಹುಡುಗರು ಪ್ರಿನ್ಸಿಪಾಲ್ ಮಕ್ಕಳು
ಪ್ರಿನ್ಸಿಪಾಲ್ ಮಕ್ಕಳ
ಹ್ಮ ಒಂದಿಬ್ರು ಪುಲ್ ಕ್ಲೋಸಾಗ್ಗಿದ್ರು ನಗ ಮುಂಜಾನೆ ಎದ್ದು ಮತ್ತೆ ಕ್ರಿಕೆಟ್ ಅವ್ರ ಜೊತೆ ಕ್ರಿಕೆಟ್ ಆಡಿದ್ವಿ
ಹ್ಮ್ ಹ್ಮ್ ಕ್ರಿಕೆಟ್ ಆಡುದ್ರಿ ಮತ್ತ ಸ್ನಾ ಸ್ನಾಕ್ಸ್ಗೆ ಎಂತ ಕೊಡ್ತಿರಾಯ
ಆಕ್ಚುಲಿ ನಾವ್ ಮಾಡೊದು ಚ್ಚಾ
ಚಾ ಮತ್
ನಾವು ಮ ಮೇಡ ಹ್ಞೂ ಮ ಮೇಡಂಮ್ ಕಂತ ಪೀಸ್ ಬೂಸ್ಟ್ ಮಾಡ್ಕೊಂಡಿದ್ದೀವಿ
ಹ್ಮ
ಹೌದ ಕುಕ್ಕಿಂಗ್ ನಮ್ದರ್ ಅಂತಲ ಕಣ್ ತಪ್ಪಿಸಿ ಬೂಸ್ಟ್ ಮಾಡ್ಕೊಂಡಿದ್ದೀವಿ
ಹ್ಮ್
ಬೂಷ್ಟ ನೆಕ್ಸ್ಟ್ ದಿಸ ಮತ್ತೆ ಚಾ ಮಾಡಿದ್ದೀವಿ
ಹ್ಮ್
ಅವತ್ ನಾವ್ ಒಂದ್ ಲಾಸ್ಟ್ ದಿವ್ಸ ಏನ ಐತಿ
ಹ್ಮ್ ಅಡಗೆ ಮಾಡಿದ್ರೆ ಕರ್ಚ್ ಅಂತಲ್ ನೋಡ್ರಿ
ಹ್ಮ್ ಕರ್ಸಿದೀವಿ ನಮಗ್ ಮಾಡಕ್ ಆಗ್ಲಿಲ್ಲ ಬರೀ ಟೈಮ್ ಅದ್ರಾಗ ಆಯ್ತು ಊಟ್ ನಾಷ್ಟ ಹತ್ತು ಗಂಟೆಕ ಊಟ ನಾಲ್ಕು ಗಂಟೆಕ
ರಾತ್ರಿ ಊಟ ಹನ್ನೊಂದು ಗಂಟೆೆಗೆ ಆಯ್ತು
ಹ್ಮ್
ಬೇಡ ಅಣ್ಣ ಬೇಡ ಹತ್ತೊಂದು ಸಾವಿರ ಕರೆಸ್ಬಿಟ್ಟಪ್ಪ ದಿನ ದಿನ ಎರಡು ಎರಡು ಸಾವಿರ ಅಂತವ್ರಿಗೆ ಆರು ಮಂದಿ ಬಂದಿದ್ರು
ಹಬಬಬ ಹಾ ಒಬ್ರಿಗೆ ಎರಡು ಸಾವಿರ ಹೊಸಮಂದಿ ಕೂಡ ಎರಡು ಸಾವಿರ ಹಾ
ಬ್ಯಾಡ್ ಅಂದ್ರರು ಕೇಳಿಲ್ಲಪ್ಪಸ್ ಕಟ್ಸಬಿಟ್ಟ ಅವ್ರು ಅವರು ಬಂದ್ರು ಲೇಟ ಆಾಗಿಿ ಮಾಡಿಸ್ಬಿಟ್ರು ಬಿರಿಯಾನಿ ಮಾಡರು ಒಮ್ಮೆ ಬರ್ರೀ ಮಾಡಿದರು ಬಿರಿಯಾನಿ
ಬಯ ಎಲ್ಲರಿ ಖಾರ ಆಗ್ಯಾವ ಅಂತ ಬರಪಾ
ಯ್ ಜೀವನಾಗ ನೆನೆಸ್ಬೇಕ ಅದಣ ಸಾಯಿ ಮಠ ಬಾರಿ ಮಾಡಿದ್ರು ಬಿರಿಯಾನಿ ಊಟ ಹ್ಮ್ ತಿಂದ್ರೆ ಹೇಳಕ ಬರೋದು ಹಂಗೆ ಆ ಟೈಪ್ ಮಾಡಿದ್ರ ಬಿರಿಯಾನಿ
ಯಾಡು ತಿಂದಿಲ್ಲ ಹಿಂದ್ ಮುಂದ
ಹ್ಮ್ ಕೇಳಿ ನನ್ನ ಒಟ್ಟ ಪೀಸ್ ಜಾಸ್ತಿ ಇದ್ದು ಹದ್ರಾಗ
ಹ್ಮ
ಒಂದಿಟ್ ಒಂದಿಟ್ಟು ಕಾರ್
ಹ್ಮ
ಚಲೋ ಆಗತ್ತ
ಎಲ್ಲು ರುಚಿನ ಚಲೋ ಇತ್ತು
ಹ್ಮ್ ಚಲೋ ಆಯ್ತು ಅಂಗಟ್ಟ ಅಂಗಟ್ ಮಾಡಿ ಎನ್ ಎಸ್ ಎಸ್ ಕ್ಯಾಂಪ್ ಒಂದ ವಾರ ಮುಗಿಸಿ
ಹ್ಮ್ ಹ್ಮ್
ಮತ್ ನೀವ ಏನು ನಿಂದ ಯಾವ್ದ್ ಎನ್ ಎಸ್ ಎಸ್ ಎನ್ ಸಿ ಸಿ ನ
ಎನ್ ಸಿ ಸಿ
ಮತ್ತೆ ಯಾವಾಗ್ ಹೋಗೊರೂ ಎನ್ ಸಿ ಸಿ ಕ್ಯಾಂಪಿಗ್
ಮುಂದಿದ್ ತಿಂಗಳ ವಂಟಿವಪ ಹದಿನಾರುಕ
ಮುಂದಿದ್ ತಿಂಗಳ ಹದಿನಾರುಕ
ಹ್ಮ್ ಎನ್ ಎಸ್ ಎಸ್ ಸಭ ನಾವು ಎನ್ ಸಿ ಸಿ ಮಾಡಿ ಬೇಕು ತಿಂಡಿ ಆದ
ಹ್ಮ್ ಹೋಗಿ ಬಂದ್ರ ಎನ್ ಎಸ್ ಎಸ್ ಹುಡುಗರು
ಎನ್ ಎಸ್ ಎಸ್ ಹೋಗ್ಬಂದರ್ಪಾ ಆಯ್ತೊ ನಿಂಗ್ ಅಚ್ ಲೀ ನಾ ಫೋನ್ ನೋಡು ಹೋಗು ಬಂದರು
ಆಯ್ತು ತಗೋ ಎನ್ ಎಸ್ ಕ್ಯಾಂಪೀಗ್ ಬ
ಹಾ ಹಾ ಮತ್ತ ಅಸ್ತೇನೆ ಬಂದು ಹ